ಹಲೋ ಹ್ಮ್ ಕೇಳ್ತತೇರಿ ಬಂದ್ರ ಅವರು
ಯಾರ ಇಲ್ಲ ನಮ್ ತಾತ ಬಂದಿದ್ರು ನನ್ನ ನ ಊರಿಂದ ನ ಊರಿಗೆ ಹೋಗ ಹೋದ್ರು ಬಸ್ ತಕ್ಕ ಹೋಗ್ತಿದ ನಮ್ಮ ಅಣ್ಣಕ್ ಬಿಡಕ್ ಹೋಗ್ತಿದ್ದ ಅದಕ್ಕೆ ಬಾಯ ಆಗಬಿಟ್ಟಿವವಪ್ಪಂತ
ಹೌದಾ ಯಾವಾಗ ಬಂದರು ನಿಮ್ ತತ
ನೆನ್ನೆ ನೈಟು
ನೆನ್ನ ನೈಟ್ ಬಂದು ಇವತ್ತು ನೈಟ್ ಒಂತರ
ಹ್ಮ್
ಯಾಕೆ
ಅವನ್ ಮೀನ್ೇನ ಸಿಕ್ಕಿತ್ತು ಅಂತ ಮೀನೇನ್ ಎತ್ಕೊಂಬಂದ
ಗವಾ ಯಾಗ ನಜ್ಜಿ ಅಲ್ಲವಾ ಬರ್ದು
ಹ್ಮ್ ಇತ್ತ ಅಜ್ಜಿ ಬರಕ್ ಆಗಲ್ಲ ಅಂದ್ರ ಅಂತ ಇವರ್ಕೊಂಡು
ಹ್ಮ್ ಹ್ಮ ಸರಿ ಸರಿ
ಹ್ಮ್ ಊಟ ಆಯ್ತಾ ಎಲ್ಲಿಗೆ
ಆಯ್ತು
ಬಿಟ್ಟ ಬರಕ್ಕ ನನ್ ಕತ್ತಿಡ್ಕೊ್ಬಿಟ್ಟಿದೆ ನೈಟ್ ಮಲ್ಕ ಒಣ ನಾನ ಆ ಕಡೆ ಹಾಲ್ ಮಲ್ಕೊಂಡಿದ್ದೆ ಕತ್ತಿಡ್ಕೊಂಡ್ಬಿಟ್ಟು ಟ್ಟ ನನಗೆ ಹಿ ಕತ್ ತಿರ್ಗ್ಸ ವರ್ತಿಲ್ಲ
ಾ ಇಲ್ಲಿಗೆ ಬಂದಿದ್ರೆ ನಾನು ತಿರ್ಗ್ಿಸತಾ ಇದ್ದೆ ತಾನೆ
ಓ ನೀನ್ ಇಲ್ಲಿ ಬಂತ ತಿರುಕ್ಷಸ ಅನ್ನು ನನಗೆಷ್ಟ ಇದನಾ
ಬೆಳ ಬೆಡಿಿ ಸ ಚಕ್ಕಾದಲ್ಲ
ಹ್ಮ್ ಹ್ಮ್ ಅಷ್ಟನ್ ಇದ್ದಿದ್ರೆ ಬೇರೆ ತರಾನೇ ಇರ್ತಿ
ಇಲ್ಲ ಇವತ್ತು ಬ್ರೇಕ್ನ್ ಒನ್ ಅವರ್ ಕೊಟ್ಟಿಲ್ಲ ನಮಗೆ
ಹಾ ಹಾ
ಮಳೆಯವರೆ ಬರ್ತಾ ಇದಲ್ವ ಎಲ್ಲರ ಮಧ್ಯಾಹ್ನನೆ ಬಂದ್ರು ಕಸ್ಟಮರ್ಸ್ ಎಲ್ಲ ನಾನು ಎಷ್ಟು ಹದ್ಿನೈದು ನಿಮಿಷನೂ ತಗೊಂಡಿಲ್ಲ ಬ್ರೇಕ್ ಇವತ್ತು
ಹದ್ನೈದು ನಿಮಿಷ ಅಷ್ಟೇ ಹ್ಮ ಹಾ ವೆರಿ ಹಾರ್ಡ್ ವರ್ಕಿಂಗ್
ಇಲ್ಲ ಇವತ್ ಯಾರಿಗೂ ಕೊಟ್ಟಿಲ್ಲ ಅಂದ್ ಅದರಲ್ಲಿ ಒಂದು ಹುಡುಗಿಗೆ ಆಕ್ಸಿಡೆಂಟ್ ಆಯ್ತ್ ಕಾಲು ಅವ್ಳ ಬರೀಟೆಿಕಾಲಂಗ ಕುೂತ್ಕೊು
ಹಾ ಹಾ ಏನಾಯ್ತ
ಹ ನನ್ ತರಣ ಸೇಮ ನನಗೆ ನಂತರನೇ
ಯಾರ್ಗಗಿದ್ದು ಆಕ್ಸಿಡೆಂಟು ಹ ಹಾ
ಅದೇ ನನ್ನ ಜೊತೆ ಕೆಲಸ ಮಾಡೋ ಹುಡುಗಗೆ
ಹಾ ಹಾ ಹಾ ನಿನ್ಗದಂಗೆ ಆಯ್ತಾ ಹೊಲ್ ಬಿತ್ತಾ
ನ ಇಲ್ಲ ನಂತರ ನಾಯಿ ಅಡ್ಡ ಬಂದ್ಲಾ ಕಬಾಲ್ ಕೆ ಅವರು ಫ್ರೆಂಡ್ಸ್ ಹೋಗ್ತಾ ಇದ್ರಂತೆ ಇವ್ಳು ಗಾಡಿ ಆ ಕಬಾಲಮ್ಮಗೆ
ಹಾ ಹಾ
ಬರೋಗ ಅವ್ರ ಫ್ರೆಂಡ್ ಯಾರ್ದು ಫಾರ್ಮ್ ಹೌಸ್ ಇತ್ತು ಅಲ್ಲಿಗೆ ಹೋಗ್ಬೇಕಂತ ಹೋಗ್ತಾ ಇದ್ರಂತೆ ಇಬ್ಬರು ಪಕ್ಕ ಪಕ್ ಕನೆ ಡ್ರೈವ್ ಮಾಡ್ಕೊಂಡ್ ಬರ್ತಾ ಇದ್ರು ಅವನು ಸ್ವಲ್ಪ ಆಟ ಆಡ್ಸಕ್ ಅಂತ ಗಾಡಿನ ಇಂಗ್ ತಿರ್ಗ್ಸಿದ್ದ ಲೈಟ್ ಆಗಿ ಟಚ್
ಹ ಟಚ್ ಮಾಡ
ಹ ಇವಳ ಬೆದರ್ಕೊಂಡು ಫ್ರೈಸ್ ಕಟ್ಬಿಟ್ಟವ್ರೆ ಹ ಸೈಡ್ ಬ ಹ ಫುಲ್ಲು ಮಕ್ಕೆಲ್ಲ ಎಷ್ಟು ತಪ್ ಪತ್ಕೊಂಡು ಕಾಲು
ಹ್ಮ್ ಟೂ ಡೇಸ್ ರ ಲೀವ್ ತೊಗೊಂಡ್ಲು ಮತ್ತೆ ಅವ್ಳ ಗೋಕರ್ಣಕ್ಕೆ ಹೋಗ್ಬೇಕಂತೆ ಟ್ವೆಂಟಿ ತ್ರೀ ಟ್ವೆಂಟಿ ಫೋರ್ ಟ್ವೆಂಟಿ ಫೈವ್
ಓ ನಿಮ್ಮ ಆಫೀಸ ಅಲ್ಲಿ ಕೆಲ್ಸ ಮಾಡ್ಕೊಂಡ್ ಇಷ್ಟು ಟ್ರಿಪ್ಗೆಳಕ್ತಾವಳ ಯಾರ ಅವಳು ಪಿಜಲ್ಲಿ ಇರ್ತಾಳ ಅಂದಲ್ಲ ಅವಳ
ಇಲ್ಲ ಇಲ್ಲ ಇಲ್ಲ ಇವಲಳ ಅವ್ರ ಫ್ಯಾಮಿಲಿ ಜೊತನೇ ಇರ್ತಳ
ಹ ಹ ನಿಮ್ಮ ಆಫೀಸಲ್ಲಿ ಕೆಲ್ಸ ಮಾಡಿ ಇಷ್ ಟ್ರಿಪ್ ಎಲ್ಲ ಆಗ್ತದ ನೋಡ್ ಕಲ್ತ್ಕೊಂಡ ನೀನು ನೀನು ಇದ್ಯಾ
ಅವರು ಅವ್ರ ಫ್ರೆಂಡ್ಸ್ ಜೊತೆ ಅವ್ರ ಎಲ್ಲರಿಗೂ
ಕ್ಕ ಆಗಲ್ಲ ನಿನಗೆ
ಹ್ಮ ಹ್ಮ್ ಅಲ್ಲೆಲ್ಲ ಮುಂಚೆನೆ ಒಂದ್ ವಾರ ಎರಡ ಎರಡು ವಾರ ಮುಂಚೆಯಿಂದಲ ಪ್ಲಾನಿಂಗ ಆ ಪ್ಲ್ಲಾನಿಂಗ್ ಮಾಡ್ಕೊತಾರೆ ಅವ್ರು ಹೋಗ್ಬಿಟ್ಟು ಬರ್ತಾರೆ.
ಹ್ಮ್ ಅದೇ ಹೇಳ್ತದು ಪ್ಲಾನಿಂಗ್ ಮಾಡೋ ಏನೋ ಮಾಡಿ ಹೋಗ್ತಾಳಲ್ಲ ನೀನು ಇದ ಇಲ್ಲಿ ಬೆಂಗ್ಳೂರ್ ಬೆಂಗ್ಳೂರು ಬಂದ ಎಷ್ಟ್ ವರ್ಷ ಆಯ್ತ.
ಅವ್ರ ಫ್ರೆ್ ಎಲ್ಲೂ ಅದೇ ಫೀಲ್ಡಲ್ಲಿ ಇರ್ತಾರೆ ಎಲ್ಲರೂ ಒಂದೇ ದಿನ ರಜೆ ತಗೊತಾರೆ ಒಂದ ಒಬ್ಬೊಬ್ಬರು ಒಂದೊಂದು ಸ್ಟೋರಲ್ಲ ಇದಾರೆ. ಸೊ ಆರಾಮಾಗಿ ರಜೆ ತೊಗೊಂಡ. ತರ ಒಂದೇ ಸರ್ತಿ ಹೋಗ್ಬಿಟ್ಟ ಬರ್ತಾರೆ.
ಎಷ್ಟು ವರ್ಷದಿಂದ ಕೆಲ್ಸ ಮಾಡ್ತಿದ್ದೀ ನೀನು.
ಮೂರು ವರ್ಷ.
ಮೂರು ವರ್ಷದಿಂದ ಕೆಲಸ ಮಾಡ್ತಿದ್ದವಾಗ.
ಹ್ಮ್ ನೂರ ಎರಡು.
ಹಾ. ಸರಿ ಎರಡು ವರ್ಷನೇ ಅನ್ಕೊ ಎಷ್ಟ ಅಯ್ಯೋ ಯಾವ್ದು ಅನ್ಗೋ.
ಎಲ್ಲ.
ಯಾರು ಫ್ರೆಂಡ್ಸ್ಲ್ಲವಾ ಟ್ರಿಪ್ಪ ಅ ಅಡಕಂ ಯಾವದ ಒಂದು ಟ್ರಿಪ್ ಟ್ರಿಪ್ ಹೋಗಲ್ವ ಅವ್ರ ಜೊತೆಲ್ಲ
ಅಂದ್ರೆ ನಾವು ಇಲ್ಲಿಲ್ಲಿ ಹತ್ತ ಹತ್ರಿ ಇರೋ ಟ್ರಿಪ್ಗೆ ಹೋಗ್ಬಿಟ್ಟು ಬಂದಿದ್ ಎಲ್ಲಾರೂ ಬನಶಂಕರಿ ಹೋಗ್ಬಿಟ್ಟು ಬಂದಿದ್ವಿ ಮತ್ತೆ ರಾಜರಾಜೇಶ್ವರಿ ಟೆಂಪಲ್
ಅದು ಟ್ರಿಪ್ಪಾ ನಲ್ಲ ಅದು ಒನ್ ಡೇ ಔಟ್ ಟಿಂಗ್ ಔಟಿಂಗ್ಗಳು ಅಲ್ಲ ಅ
ಹ ಅದೇ ಹತ್ತತ್ರ ಇರೋ ಪ್ಲೇಸಸ್ಗೆ ಎಲ್ಲಾರೂ ಫ್ರೆಂಡ್ಸ್ ಜೊತೆ ಹೋಗ್ಬಿಟ್ಟು ಬಂದಿದೆ
ಹಾ ತಪ್ಪಾ ಅದ ಟ್ರಿಪ್ ಅಂತಿದ್ಯಲ್ಲಾ ಅದಕ್ಕೆ ಹಾ ಹ್ಮ್ ಹ್ಮ್ ನಾನ ಇಷ್ಟು ಇಲ್ಲಿ ಇಷ್ಟು ದಿವ್ ಇಿಂದ ಇದನ್ ಬಸ್ವನ ಗುಡಗ್ ಹೋಗಿಲ್ಲ ನನ್ ಗೊತ್ತಾ
ಹ್ಮ್ ನಾನ
ಅಲ್ಲಿ ತಿರ್ಗಾಡಿದೀನಿ ಟೆಂಪಲ್ ಹೋಗಿಲ್ಲ ನಾನು ಅಲ್ಲೇ ಮುಂದೆ ಹತ್ತು ಸತಿ ಹದಿನೈಂದು ಸತಿ ತ್ತಿರ್ಗಾಿಂದ ಬಟ್ ಯಾವ್ ಟೆಂಪಲ್ ಟೆಂಪಲ್ ಬುಲ್ ಟೆಂಪಲ್ ಹೋಗಿರ್ ನಾನು ಆ ಕಾಡ್ಲೆ ಕೈ ಪರ್ಷ ಅಂತು ಇಲ್ಲಿೋರ್ಗ ಅನ್ಸುತ್ತೆ ತಿನ್ನ ನೋಡಿಲ್ಲ
ಹ್ಮ್ ಅದೇ ಕಡ್ಲೆಕಾಯಿ ಪರ್ಸ್ ಚೆನ್ನಾಗಿರಲ್ಲ ಬಿಡು ಅಷ್ಟ
ಅದಕ್ಕೆ ನಾನು ಹೋಗಿಲ್ಲ ಒ ದೇವಸ್ಥಾನಕ್ಕೆ ಹೋಗ್ ಬರ್ಬೇಕು ಅನ್ಸತಿ ಗೋಲ್ಡ್ ಟೆಂಪುಲ್ಗಳಲ್ಲ
ಹ್ಮ್ ಅದ್ಕಂತ ಅವಳಗ ಅವ ಕೊಡಲ್ಲ ಅಂತ ರಜಾ ಇವತ್ತು ಬಂದಲು
ಹ್ಮ್ ಹಗೆ ಎಲ್ಲಾ ಇದ್ ಮಾಡ್ಕೊಂಡ ಬಂದ್ ಏಟ್ ಮಾಡ್ಕೊಂಡ
ಹಾ
ಹ್ಮ ಹಾ
ಅಷ್ಟು ಸೀರಿಯಸ್ ಏನೂ ಇಲ್ಲ ನನಗಿಂತ ಇನ್ನು ಸ್ವಲ್ಪಮ್ಮಿ ಜಸ್ಟ್ ಮೇಲೆ ಸ್ಕಿನ್ ಸ್ವಲ್ಪ ಓಪನ್ ಆಯ್ತ ಅಷ್ಟೆ
ಹಾ ಹಾ
ಹ ಅದಕ್ಕೋಸ್ಕರಂತ ಅವಲ್ಲಿ ಒಳಗಡೆ ಕುೂತ್ಕಂಟಿ ಕೊಲೆ ಮಾಡ್ತಾ ಇದವು ಬಾಯ್ಸ್ ಬೇರೆ ಆನಂದ ಆ..... ಒಂದು ಒಂದೂವರೆಗೆ ಬರುತ್ತಾರೆ.
ಟೆಲಿಕಾಲಿಂಗ್ಸ್ ಅಂದ್ರೆ ಯಾವ್ತರ ಟೆಲಿಕಾಲಿಂಗ್ಸ್ ಏನು ನಿನ್ ನಿನ್ಗಿಲ್ವಾ ಅದು ಟೆಲಿಕಾಲಿಂಗ್ಸ
ಎಲ್ಲ ಆ ತರದ ಏನಿಲ್ಲ ಅಂದ್ರೆ ಒಂದು ಐಡಿ ಕೊಡ್ತಾರೆ ಅವರು ಅದ್ರಲ್ಲಿ ಇರೋ ಕಸ್ಟಮರ್ಸ್ ಕಾಲ್ ಮಾಡಿ ಥರ ಆಫರ್ ಐತೆ ಬನ್ನಿ ವಿಸಿಟ್ ಮಾಡಿ ಅಂತ ಹೇಳಳ್ಬೇಕಷ್ಟೆ
ಹೋ ಇದೆಲ್ಲ ಬೇರೆ ಮಾಡ್ತೀರಾ
ಮಾಡ್ಬೇಕು
ಹ್ಮ ಹಾ
ಬಟ್ ನಾನು ಮಾಡಂಗಿಲ್ಲ ಅವ್ರು ಮಾಡ್ತಾರೆ
ಹ್ಮ್ ಇನ್ನು ರಿಲಯನ್ಸ್ ಅಲ್ಲ ಅಲ್ಲಾ ಟ್ರೈನಿಂಗ್ ಅದ್ಯಾವುದೋ ಟ್ರೈನಿ ಗಿನಿ ಅಂತ ಅ ಸರ್
ಹಾ
ಅದಕ್ಕೆನಲ್ಲ ಹ್ಮ ಹಾ
ಹ್ಮ್ ಹ್ಮ
ವೀಕ್ ಆಫ್ ಈ ಈ ವಾರ
ಇನ್ನುೂ ಗೊತ್ತಿಲ್ಲ ಗೊತ್ತಿಲ್ಲ ಅಂದ್ರೆ ನಮ್ಮ ಮ್ಯಾನೇಜರ್ ನನ್ಗೆ ಹೇಳವರೇ ಡ್ರೈವರಿಗೆ ಇನ್ಫಾರ್ಮ್ ಕೊಟ್ಟಿಲ್ಲ
ಹಾ
ನಮ್ಮ ಮ್ಯಾನೇಜರ್ಸ್ ಅವ್ರಿಗೆ ಇನ್ಫಾರ್ಮ್ ಮಾಡಿಲ್ಲ ಅದ್ಕಂತ ನೋಡ್ಬೇಕು
ಹಾ ಹಾ
ಕೊಟ್ರೆ ತಗೊಂಡ್ಬಿಡ್ತೀನಿ ಯಾರು ಬೇಡ ಅಂತಾರೆ
ಹಾ ಯಾವ್ದು ತಗೊಂತಿಯ
ಅದು ಅವ್ರು ಕೊಡ್ತಾರೆ ಅವ್ರು ಕೊಟ್ಟವಾಗ ನಾವು ತೊಗೋಬೇಕು ಅದು ನಾಳೆ ಪ್ಲ್ಯಾನ್ ಮಾಡ್ತಾರೆ ಅವರು
ಹ್ಮ್ ಹ ಹ ಅವ್ರ್ ಕೊಟ್ಟನ್ ತಗಬೇಕಕ್ ನೀನ್ ಕೇಳೋದೆಲ್ಲ ಅವರು ಕೊಡಲ್ಲ
ಆ ಹಾ ಎಮರ್ಜೆನ್ಸಿ ಏನಾದ್ರರು ಇದ್ರೆ ತಗೋಬಹದು ಇಲ್ಲಾಂದ್ರೆ ಮತ್ತೆ ಮುಂಚೆ ಹೇಳಬೇಕು ಅವ್ರಿಗೆ ಈ ದಿನ ನನಗೆ ಇಲ್ಲಿ ನೋಡು ಲಾಸ್ಟ್ ವೀಕಲ್ಲ ಲಾಸ್ಟ್ ಸ್ಟಾರ್ಟಿಂಗ್ ಜೂನ್ ಫಸ್ಟಲ್ಲೇ ಹೇಳ್ಬಿಟ್ಲು ನನಗೆ ಮೂರು ದಿನ ಬೇಕು ರಜಾ ಟ್ವೆಂಟಿ ತ್ರೀ ಟ್ಂಟ ಫೋ ಟ್ವೆಟಿ ೈವ ಬೇಕೇ ಬೇಕು ನಾನು ಟ್ರಿಪ್ಿಗೆ ಹೋಗ್ತಾಯ ಇದ್ದೀನಿ ಅಂತ ಹಾಂ ಓಕೆ ಅಂದ ಆ ಅದ ಇನ್ಫ್ಮ್ ಮಾಡಬೇಕು ಅಟ್ಲೀಸ್ಟ್ ಒಂದು ವಾರ ಮುಂಚೆರೆ ಇನ್ಫಾರ್ಮ್ ಮಾಡಿದರೆ
ಹಾ
ಟೆನ್ ಡೇಸ್ ಮುಂಚೆ ಇನ್ಫಾರ್ಮ್ ಮಾಡಬೇಕು..
ಹ್ಮ ಹ್ಮ ಹ್ಮ ಬೆಳಿಗ್ಗೆ ಮತ್ತೆ ಬೆಳಿಗ್ಗೆ ಎ ಆ ಮೇಲೆ ಲಂಚ್ ಎಲ್ಲ ಎನ್ನ ಮಾಡಿದೆ
ಇದು ಆ ನಿನ್ನೆ ನೈಟದುು ರಾಗಿದು ಮಾ ಅಮ್ಮ ಮುದ್ದೆ ಮಾಡಿತ್ತು.. ಅದನಾ ಅಪ್ಪಾ ಮಸ್ತಿ ರಾಕಿ ಕಲಸಿಟ್ಟಾರೊ
ಹ ಓ ಅದನು ಮಾಡ್ಕೊಳಲ್ವಾ ನೀನು.
ಇಲ್ಲ ಇವತ್ತು ಅಮ್ಮನೂ ಇಲ್ಲ ಅಲ್ವಾ ದಿನ ಡ್ಯಾಡಿನ ಅದು ಮಾಡೋದು ಡ್ಯಾಡಿದ ಕುಡಿಬೇಕಲ್ವಾ ಅದಕ್ಕೆ ಒಂದೇ ಸತಿ ಮತ್ತೆ ಮಾಡಕ್ ಇಟ್ಬಿಡ್ತಾರೆ ನಾನು ನನ್ನ ತಂಗಿ ಕೊಡಿ ತಿವಿ
ಹ್ಮ ಹ್ಮ
ಮತ್ತು ಫಸ್ಟ್ ಅದೇ ಟಿಫಿನ್ ನಮ್ಮದು
ಹ್ಮ ಹ್ಮ ಮಧ್ಯಾಹ್ನಕ್ಕೆ ರೈಸ್ ಮಾಡ್ಕೊಂಡೋದಾ.
ಹ ಅಪ್ಪಾ ರೈಸ್ ಇಟ್ಟಾರ ಬೆಳ್ಳಗೆ ನೆ ಅಮ್ಮ ನಿನ್ನೆದ ತೊಂಡೆಕಾಯ್ದು ಇದು ಪಚ್ಚಡಿ ಮಾಡತು
ಹ್ಮ ಹ್ಮ ಅದನ್ನ ತಿನ್ಕೊಂಬಿಟ್ಟೆ ಒಂದ್ ದಿಸ್ಕ್ಕೂ ಅಡ್ಗೆ ಮಾಡ್ಕೊಳಲ್ಲ ನೀನು.
ಇಲ್ಲ ನಿನ್ನೆ ನೈಟ್ ಅಮ ಮಾಡ್ತಲ್ವ ನನಗೆ ಇವತ್ತು ಇವತ್ತು ನೋಡಿ ನಾನು ಇವತ್ತು ಹತ್ತು ಗಂಟೆಗೆ ಎದ್ದೇಲ್ದೆ
ಹ ಹ ಹತ್ತು ಗಂಟೆಗಾ
ಹ್ಮ್ ಹತ್ ಗಂಟೆಗ ಬೆದಲ್ ಬುಟ್ಟ ಬಿಟ್ಟು ಸ್ನಾನ ಮಾಡ್ಕೊಂಡಾರ ಹ್ಮ್ ನೈಟ್ ಎಷ್ಟತ್ತು ಮಾಲಗಿರೋದಾ ನಾ
ಎಷ್ಟೊತ್ತಿಗೆ ಎರಡು ಗಂಟೆಯವರಿಗೆ ಏನ್ ಮಾಡ್ದ ಅವ್ರ ಹನ್ನೆರಡು ಗಂಟೆಗೆ ಹೋದ್ರೆ.
ಅವರು ಇನ್ನೂ ಹನ್ನೆರಡು ಗಂಟೆಗೆ ಮನೆಯಿಂದ ಬಿಟ್ರು ಅವ್ರೂನು ಒಂದ ಹನ್ನೊಂದು ಹನ್ನೆರಡು ವರೆ ಅಷ್ಟೊತ್ತಿಗೆ ಬಸ್ ಹತ್ತರು. ನಿದ್ದೆನೆ ಬಂದಿಲ್ಲ ದಿನಾ ಮಗುವ ಪಕ್ಕ ಬ ಮಲ್ಕೊಂತ ಆಯ್ತಲ್ವಾ ಒಬ್ಬಲೆ ರೂಮ್ನಲ್ಲ ಓ ಓಬ್ಳಲೆ ಮಲ್ಕೊಂಡೆ ಸ್ವಲ್ಪ. ನಿದ್ದೆ ಬಂದಿರಲಿಲ್ಲ. ಹಂಗೆ ಹೆಂಗೆ ತಿರ್ಗ. ತಿರಗಳ ಮಲ್ಕಲ್ಲಷ್ಟಿಗೆ ಮೂರ ಗಂಟೆ ಆಯಿತು ಹಂಗೆ ಫೋನ್ ನೋಡ್ತಾ ಅದೇ ಎದ್ದಿರೋದು ಹತ್ತು ಗಂಟೆಗೆ ಎದ್ದೋಳ್ದೆ ಇವತ್ತು.
ಹಾ ಹಾ ಅವು ಏಳು ವರೆ ಆಯ್ತಲ್ಲ ಸ್ಲೀಪು
ಆ ಅದರಲ್ಲಿ ನನಗೆ ಎದ್ದಿದ್ದು ಆರ್ ಗಂಟೆಯಿಂದ ಎದ್ದು ಎದ್ದು ಎದ್ದು ಟೈಮ್ ನೋಡೋದ ಆಗೋಯ್ತು ಎದ್ದೇಳೋದು ಟೈಮ್ ನೋಡೋದು ಮತ್ ಆ ಹತ್ ಗಂಟೆಗಂತ ಅಲರಾಮ ಇಟ್ಟಿದ್ದೆ
ಹಾ
ನಮ್ಮ ಅಪ್ಪನೇ ಮತ್ತೆ ಎದ್ದೋಳಸಿದ್ರು ಒಂಬತ್ ಗಂಟೆಗೆ ಕಾಲ್ ಮಾಡಿ
ಹ್ಮ್ ಅವ್ರ ಹೋಗ್ಬಿಟ್ಟಿದ್ರಾ ಬೇಗ
ಹಾಂ ಅವ್ರು ಹೋಗ್ತಾರೆ ಒಂದು ಆರ ಗಂಟೆಗೆಲ್ಲ ಹೋಗ್ಬಿಟ್ಟಾರೆ
ಹ ಹಾ
ಮತ್ತೆ ನಾನು ಅ ಎದ್ದಿ ಸ್ನಾನ ಮಾಡಕೊಂಡು
ಹ್ಮ
ತನ್ನ ಅಮ್ಮ ನೆನ್ನೆ ಮಾಡಿದ್ದ ಸಾರನ್ನ ಮಿಕ್ಸ್ ಮಾಡ್ಕೊಂಡು ಬಾಕ್ಸ್ಗೆ ಹಾಕೊಂಡು ಹೋಗಿದ್ದೆ
ಹ್ಮ್ ಹ್ಮ್
ಈಗ ನೈಟ್ ಟು ಅಪ್ಪ ಪರೋಟೆ ತಂದ್ರು ಭಾಯಿ